ಹಲ
ಅದು ಕಂಪ್ಲೀಟ್ ಆಗಿ ಒಂದ ಕಂಪ್ಲೀಟ್ ಆಗ್ಬಿಟ್ಟ ಬರೋದೇ ಇಲ್ಲ ಅ ಕ ಆಮೇಲೆ ನಿದ ಅಲ್ಲಿ ಪೆಂಡಿಂಗ್ ಹತ್ರ ಅಮೌಂಟ್ ತೋರ್ಸದ್ ನೋಡು
ಹಾ
ಅವಾಗ ಯು ಪಿ ಐ ಡಿ ಕೇಳ ಕೇಳೈ ನಗೆ ನನಗೆ ಗೊತ್ತಿರ್ ನೀನ್ ಬ್ಯಾಂಕ್ ಕೇಳತೆ ಯಾರಿಗೆ ಗೊತ್ತು
ಕ್ಲೇಶ ಟಾಕಂಗ್ ಮಾಡ್ಬೇಕ ರೀ ನಿಮ್ದು
ಹು ಹ್ಮ ಹಂಗ ಶರ್ಟ್ ಟ ಶರ್ಟ್ ಹೋಗುದಲ್ಲ ಹೇಳುದು ಹಲೋ
ಹಾ
ವಿಷ ಆ ವಿ ಸಟ್ ಬರ್ಲು
ಹಾ ಕಾಲ್ದಾಗ ಐತೆಲ್ಲ ಅ ಹೋಗಲ್ ಒಳಗ
ಈ
ಸತ್ಯಗತ ಅನುಪೋಣ
ಯಾರಿಗ ಹೆಚ್ಚ ಇಲ್ಲ ನಾನು
ರಮೇಶನು ಹಚ್ಚಿಲ್ಲ ನಿನಗ
ನಾನು ಅವನು ಹಚ್ಚಲ್ಲ ನಾನು ಹಚ್ಚಲ್ಲ.
ಹು ಹು
ಇಲ್ಲ ಸುಮ್ಮ ನೀನೇನು ನೋಡಸಿಲ್ಲ ನಾನು ಕೆಲಸ ಐತಿ.
ಹ ಹ ಈಗಾಗಲೇ ಮಕ್ಕೊಂಡಿ ಏನ್ ಈಗ
ಮಕ್ಕೊಂಡಿದ್ದು ರೂಮ ಕಾಟನ ಮ ನೀಗ ಇದ್ದಿ ಜೂಸ್ ಎದ್ದೇ ನೀ ಪೋನ್ ಹಚ್ಚಿದೇ
ಹ
ನಿಮ್ಮ ಪೋನ್ ಹಚ್ಚಿದ ಏನ್
ಹೂ
ಏನ್ ಏನ್ ಮಾತಡಕೊಂತ ಕುಂತಿದರಿ.
ಹತ್ತ ಹೋಗಿ ಒಂದ್ ವಾರ ಆಯ್ತಾನ.
ಹು ಒಂದ ವಾರ ಆಗಿರಬೇಕು ಸುಮಾರು ಒಂದೇ ಒಂದ್
ಹೂ
ಹೌದ
ಮತ್ತ ಮತ್ತ ಊರಿಗ ಬರುದು ಯಾವಾಗ ಎಂದ?
ಹು ಇನ್ ಒಂದ ಹದಿನೈದು ದಿವಸ
ಆ
ಇನ್ನೊಂದು ಮೂರ ಆರ ತಿಂಗಳ ಬರುದ ನಾಲ್ಕ ತಿಂಗಳ
ಹೂ
ಹತ್ತ ದಿನ ಹೊತ
ಪಬ್ಜಿ ಆಡತ್ತಿ ಏನ್ ಬಿಟ್ಟಿ.
ಏನ್
ಪಬ್ಜಿ ಆಡೋಲ್ಲ?
ಪಬ್ಜಿ ಇನ್ ವರಿಗೂ ಆಡಿಲ್ಲಪ್ಪ ಟೈಮ್ ಸಿಕ್ಕಿಲ್ಲ. ಹೂ
ನಾನರಾ ಆಡಿ ಪಾಸ್ ಮಾಡಿನಪ್ಪ ನಾನ ಆಡಬೇಕ.
ಆರ್ ಪಿ ಕಂಪ್ಲೀಟ್ ಮಾಡೋ ಸಲ
ಆಡ ಹೂ ಹು ಹು
ಅಲ್ಲಿ ಅಲ್ಲಿ ರೀಲ್ಸ್ ಮಾಡ್ಬೇಕಿಲ್ಲ ಮೈಸೂರ ಆಗ
ರೀಲ್ಸ ಎಲ್ಲಿ ಮಾಡ್ತೀಪಾ ಹೆಂತಾ ರೀಲ್ಸೇ ಎಲ್ಲಿ ಮಾಡವ
ಹ ಹ
ಇನ್ನೊಂದ ಹುಡುಗುರ ಅದು ರಾತ್ರಿ ಕ್ಯಾಮರಾ ಮಾಡನಾ
ಶೇಟಗೋಳ ಇತ್ತ ನಡೀತಿತ್ತು.
ಹೂ
ಮತ್ತ ಬರ್ತೀನ ಅಂದನ ಅಲ್ಲೇ ಶೇರ್ಟ್ ಹೋಗಿಲ್ಲ ಏನ್
ಜಿಂಗಾ ಹ ಬಂದಿಲ್ಲ ಯಾವಾಗ ಬರ್ತನ ಬರ್ತನ ಅಂತ ವಾಪಸ್ ಹೋಗೇನ್
ಹ್ಮ್
ಹ ವಸ ಬತ್ತ ಹ್ಮ
ಇದು ಸ್ಪೀಕರ್ ಎಡಕ್ ಬರಲ್ಲಾನ ಅದು
ಬರ್ಲ
ಎ ಪ ವಳ ಇದು ನೀ ಹಚ್ಚಿದ್ರು ಬರ್ತಾವ ನಾಕ ಮಂಟ
ಹ್ಮ್ ನಾಚ್ಚೂರ್ನ ನೀ ಬರತ ಎ
ಓಟ್ಟೆಬರಿಗೂ ಬರ್ತಾನ
ಹ್ಮ್ ಹ್ಮ್ಮ ಹ ಹಾಗ
ಮತ್ತೆ
ಇ ಮ
ನಮಸ್ತೆೇ ಮಂಜು
ವಷ್ಟ ಐನ ಇಲ್
ಝುಕ ಹೋಗಬೇಕಕ್ಲ್ಲ ಕಂಪ್ನಿಗೆ ಮಾಡಕ ಹಾಂ
ಕೆೆ ವಯಸ ಎ ರ ಹೆಂಗ
ಕೆವಾಯ್ತಿ ಅಂದ್ರೆ ಅದಾರ್ ಇದು ಮಾಡುದು ಆಾರ್ ಕಡೆ ಹ್ಮ್ ಅವಾರ್ ಕಾರ್ಡ್ ಲಿಂಕ್ ಮಾಡ
ಹ್ಮ್ ಹ್ಮ್
ಬಿಜಾಪುರ್ ಕ್ಕೆ ಹೊಡಿ ಅನವ
ಸಾ ಹ್ಮ್
ಅದಕ್ಕೆ ಮಾಡ್ಸ ಅವವು ಕೇಳಿಸಿ
ನ ಪಿಿಸಿಿಕ್ಕರ್ ಇಗೆ ಸಕ್ಕ ಇಟ ಒನ್ ಕುವಿಕು
ಹ್ಮ್ ಹ್ಮ್ ನೀವು ಕಂಪ್ನಿ ಊರ ಒಳಗಲ್ನ್ ಪೂರಾ ಹೊರಗದು
ಉರ್ ಹೊಳಗ
ಹ್ಮ್ ಹ್ಮ್ ಅಲ್ಲೇ ಕಂಪನಿ ಬಲ್ಲಿ ಇಡದಿರನು ರೂಮ್
ಹ್ಮ ಮದುವೆ ಆಟ ಹ್ಮ
ಹ್ಮ್
ನ ಹ
ಅವ್ರ ಎಲ್ರ ಬ್ಯಾಸ್ರ ಆಗಿ ಕ್ರಿಕೆಟ್ ಆಡೋಕೆ ಹೋಗಿದ್ವಿ
ಹ
ಸ್ಕೂಲ್ ಹೈ ಸ್ಕೂಲ್ಕಕಾ
ಹ್ಮ್ ಆಮೇಲೆ ಏನ ಆಯ್ತು
ಹ ಒ ಒಂದು ಎರಡು ತಾಸು ಆಡು ಬಂದಿವ ಕೋ ಕೋ ಬೇಸರ ಆಗಿ
ಊರಾಗ್ ಯಾರೂ ಇಲ್ಲ ಉರಾಗ ಹುಡುಗರು ಯಾರು ಇಲ್ಲ ಇದ್ರ ಬೇಕಾಗಲ್ಲ
ಹ್ಮ
ಎಲ್ಲ ಕೆಲ್ಸ ಕೂದಾರ ಹಬ್ಬಮೂಸದಯ ಬಿಟ್ರ ಎಲ್ಲರೂ ಬಂದ
ಹಾ ಹಾ
ಆಯ್ತು ನಾ ಪೊಲೀಸ್ ಎಕ್ಸಾಮ್ ಆದವು ಪೊಲೀಸ್ ಎಕ್ಸಾಮ್ ಮುಗಿಸಿ ಬೆಂಗಳೂರು ಗೆ ಹೋಗ್ಬೇಕು
ಮದು ಆಐತ
ಹ್ಮ್ ಈ ಇದೆ ತಿಂಗಳು ಅದವು
ಏನ್ ಭಯ ಹೌದ್ರಿ
ಇದೇ ತಿಂಗಳ ಮುಂದಿನ ತಿಂಗಳು ಆಗಸ್ಟ್ ನಾಗ ಆದವು ಮೂತಿ ಮೂರನೇ ತಾರೀಕಿಗೆ ಹಲೋ
ಮತ್ತೇನು ಮೂರ ಮಸ್ತರಿತ್ತುತ ಮಲ್ಲಿ ಜಾನತ್ತು ಬೇಕೇನೋ
ಹ್ಮ
ಮನ ಬಲ
ಹ್ಮ್ ಅಲ್ಲಿೇ ಹೋಗ್ಬೇಕತ್ ಮಾಡಿ
ಪಿಜಿ ಮಾಡ್ಯಾನ ಏನ ರೂಮ್ ಮಾಡ್ಯಾ ಣ
ಈಗ ರೂಮ್ ಅದ ಮೊದಲ ಕೋಚಿಂಗ್ದ ರೂಮ್ ಇ ಇದು ಪಿ ಜಿ ಮಾಡಿದ್ದ ಈಗ ಓದಕ್ಕೆ ಏನ ಬೆಂಗಳೂರು ದಾಗ ರು ಮದ್ಯಾನೀಗ
ಇತ ಬಾಡಿಗಿ ರೀ
ಏಟ ಅದ ಪ್ ಮಂದ ಐದ ಮಂದ ಏಸದತ್ತ ಒಬ್ಬರ ಒಬ್ಬರಿಗೆ ಎರಡ ಸಾವಿರ ನ ಇಟ್ಟ ಬಿಲ್ಲತವ ಅಂತ ಎರಡು ವರ್ಷ ಆಯ್ತೇನ್
ಅದ್ ಹಟ್ಟುಸಾವಿರ ಲೋ ರೂಮ್ ಬಾಡಿಗೆ
ಅದ ಪುರ ಒಂದು ಕಿಚನ್ ಅದತ್ತ
ಹ
ಹ ಹಾಂಗ ಒಂದು ರೂಮ್ ನೋಡ್ಬೇಕು ಅಟ್ ಬಿಳುದ
ಹ್ಮ್ ಹೌದದ್ ಏನ್ ಮಾಡ್ತರ ನಮ್ ತಾಮೂನು ಇದಕ್ ಹೋಗ್ನಂತ ನಿಂತಾನ ಧಾರ್ವಾಡಕ್ಕೆ ಓದಕ್ ಹ್ಮ
ಗೊದಕ
ಹ್ಮ್
ಹ್ಮ್ ಹ್ಮ್ ಏನ್ ಓದ್ತಾನಪ್ಪಾ ನಿನ್ ತಮ್ಮ ಓದ್ತಾನ
ಹ ನಾನ ಏನು ಗೊತ್ತು ನೀನು ನಾನು ಹಿಂಗ ಅತೀನಪ್ಪ ನನ್ಗೂ
ಹ್ಮ್
ಹ ಹೋದ್ರ ಹೋಗ್ಲಿ ಬಿುಟ್ರ ಬಿಡ್ಲಿ ಏನ್ ಮಾತ್ರ ಮಾಡಳಕ್
ಯ ಯಾರ್ಯಾರ ಹೋಗ್ತಾರಪ್ಪ
ಯಾರಿಗೊತ್ತು
ಹ್ಮನೀ ತೋಷಶಿ ಅದಕ್ ಹೋಗ್ಯನನೆ ನೋಡದಕ್ ಹೋಗ್ಯನನೆ ಕೆಲ್ಸ ಮಾಡಕನ
ಹೌನುವದಖ ಯಾರ
ಹ್ಮ್
ನೆಕ್ಸ್ಟ್ ಹಾರಮಿ ಇಬರುತರ್ ಲದಕ್ ಉದಕು ರ ಅವರು
ಹ್ಮ ಮತ್ತೆ ಏನ ಕೆಲ್ಸಕ್ಕೂ ಏನತ್ತ ಅಂದ್ರಲ್ಲ
ಸುಮ್ ಮೋಗ ಉಸ್ಮ ಸುಮ ಹೇಳಡ ನೆ
ಹ್ಮ್ ಹ್ಮ್ ಕೇಳಾರ ಕೇಳಾರ ಹೋಗಣ
ಹ್ಮ್
ದ ಹ ತ ಹುಡುಗರು ಕಡಸ್ತಾರ ಹೇಳಕ್ರ ಕೆಲ್ಸ ಹ ಏನತ್ತ ಏನ್ ಮತ್ತ
ಹ್ಮ್ ಹ ಮತ್ತೆನಪ ಮಳಿ ಅದು ಏನ್ ಊರ್ ಕಡಿ
ಹ್ಮ್ ಎಹೊಟಾಕತದ ಮಳಿ
ಹೇಳಲ್ಲಿದ್ದೀನಿ
ಮನೆಗ
ದೀದಿ ದೀದ್ದಿ ಪತದೆಮ ಮಾಡಿ
ಏನಿಲ್ಲ ಮಾಡ ಆಗ್ಯಾದ್ ಅಟೆ ಮಳಿ ಏನ್ ಬಂದಿಲ್
ಬಂದದ ನಾವ ಕೆಲ್ಸ ಮುಗುಸ್ಕೊಂಡ್ ಬರ ಬಂತ ಮಳಿ ಅರಿ
ಅಯ್ಯಾ ಬರ್ತಿರಬೇಕು ದಿವಸ ಮಳಿ
ಹ್ಮ್
ಅಲ್ಲೇ ವಾರದಾಗ ವಮ್ಮ ಇಡ್ತಿರಬೇಕ್ ಮಳಿ
ಹ್ಮ್
ಒಮೇಶ್ವರ
ಆ ಮ ಮಳಿ ಬಡದ ಬೆಡಿತತಿಲ್ಲಿ ಪಿರ ಟೈಮ್ ಹಿಂದೊಂದು ಆಯ್ತುವಾ ಅನ್ನೋಂದ ಆಯ್ತು ಅ ರೂಮ್ ಪುಟ್ಟಡು ರೂಮ ರೂಮ್ ಅದು ಕಳಾಮ ಯೆಚ್ಚನಾ ಯಾರು ಯಾರ ಹಚ್ಚಾರ ಹಲೋ
ಈ ರೂಮ್ ತೂ ಆಗತ್ ರೀ ಮತ್ತತ್ ರೂಮ್ ಬ್ಯಾರೆದ ಹಿಡೆ ಯಾತ್ರೇನ್
ಹ್ಮ್
ಯಾಕ
ಸಲ್ಪ ವ್ಯವಸ್ಥ ಚಲೋ ಐತಿ ನಂದ ಅದಕ್ಕೆ
ಹ್ಮ್ ಇದು ಏನಾಗ್ಯದ ಇದ್ದದ್ದು
ನೀ ಸ್ವಲ್ಪ ಡಿಫ್ರೆಂಟ್ ಐತ ಅದಕ್ಕ
ಹ್ಮ್ ಹ್ಮ್
ನಿಂಗ್ ಎದ್ದು ಪಟ್ಟಕ್ಕನಾ ಪೈಕೈನಿ ವತ್ರ ಕುಂತ ಹಿಂಗ ಹೋಗ್ ಬರ್ತದಿಲ್
ಹು
ಅದ ಇಲ್ಲ ಸರ ಹೊರಗ್ ಹೋಗಕ್ಕು ಸ್ವಲ್ಪ ಅದಕ್ ನಮ್ಗ ಇದು ಆತೈತಿ ಜಿಗುಪ್ಸೆ ಐತಿ ಹೊರಗ ಹೋಗ ಹುಡುಗಿಯಾರ ಕುತೀರ್ತಾರ್ ಹ್ಮ್ ಅದಕ್ಕ ನಾನು ಅಲ್ಲಿ ಮುದುಕೇರು ಪದಕೇರು ಕೂತಿರ್ತಾರ ಅಂತ ಹೇಳಿ ಅವನ್ವನ್ ಯಾದು ನೀ
ಅದು ಒಳಗಿಂದೊಳಗ ಬೆಕ್ಕದಂಗೂಡಿ ತರದರ ಪದರದ ಇರಕ್
ನಾ ಪ್ರವೀಣ ಎಲ್ಲ ಪ್ರ ಪ್ರವೀಣಂದ ಎಲ್ಲಿಗೆ ಬಂತ್
ಎದ್ದಿ